ಹಲೋ.
ಹಾ- ಹಲೋ ಏನು ಮಾಡಡಕತರಿ ಹಾ ಕೇಳ್ತದವ್ವ.
ಹಾ ಕೇಳ್ತಿದ್ದೇ ನೋಡಿ ಏನ್ ಮಾಡತಾ ಇದ್ದೀರಾ.
ಏನಿಲ್ಲ ನೋಡಿರಿ ಇರ್ತಾನಾ ಕೆಲಸ ಮಾಡಿದೀವಿ ಮನೆಾಗ ಇದಿದೀ ನೋಡಿ ನೀವ ಏನು ಮಾಡಕತ್ತರಿ.
ಹೌದಾ ಏನ್ ಕೆಲ್ಸ ಮಾಡಿದೀರಾ.
ನೀ- ಚಪಾತಿ. ಪಲ್ಲ್ಲೆ ಅನ್ನ. ಮುಸರಿ. ಏನು ಮಾಡಿ್ರರಿ ಹಣೋ. ಹ್ಮ್ ಹ್ಮ್ ಜೋರ ಮಾತಾಡಕತಿ ನೋಡು.
ಹಾ ಇವಾಗ ಕೇಳ್ತಿದಿ ನಾ ಜೋರ್ ಮಾತಾಡಿ ಎಂದ ಕೇಳಳ್ತಿದಿ.
ಹಾ ಹ- ಹೇಳ್ರಿ ಮತ್ತೇನು ಏನಲ್ ನೀವ ಹೇಳ್ಬ್ರಿ.
ನಮ್ಮ ಹತ್ರನುೂ ಏನ ಇಲ್ಲ ಸಮಾಚಾರ ನೀವೇ ಹೇಳಿ ಏನ್ ಸಮಾಚಾರ ಅಂತ.
ಬಿಲ್ಲಿ ಅದವ ಬಳದವ. ಾಕತ್ತರ ನೀವು ಮನ್ಯಾಗ.
ಏನಿಲ್ಲ ನೋಡಿ. ನಾವು. ಸುಮ್ನೆ ಕುಂತಿನಿ ನೋಡು ಟಿವಿ ನೋಡ್ತಾ.
. ಮತ್ತೆಡ್ತಾನ ಕೆಲ್ಸ ಏನು . ಹಾ ಕೇಳ್ತದಾವ.
ಹ್ಮ್ ಹ್ಮ್ ಏನ ನಿ ಮಗನಿಗೆ ಏನ್ ಹೆಣ್ಣು ನೋಡ್ತಾ ಇದ್ದೀರಾ.
ಏನ ನಿ ಮಗನಿಗೆ ಏನ್ ಹೆಣ್ಣು ನೋಡ್ತಾ ಇದ್ದೀರ ಹೂ ಮಗನಿಗೆ ಹೆಣ್ಣು ನೋಡ್ತಾ ಇದೀವಿ.
ಯಾವ್ ಉರ್ದು.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
ತಳಗಡೆ ಅಂದ್ರೆ ಊರ ಹೇಳಲ್ವ ನಮ್ಗೆ ಹೆಸರು.
ಹ್ಞೂ ಹೇಳೋದಲ್ಲ ನಿಮ್ಗೆ ಯಾಕೆೇಳ್ಬೇಕು ನಿಮ್ಮೂಊರು ಯಾವರು.
ನಮ್ಮೂರು ನಿಮ್ಮೂರು. ನಿಮ್ ಮಗಗೆ ಎಲ್ಲಿ ಏನ್ ನೋಡ್ತೀರಾ ಹೆಸರು ಹೇಳಿ ಯಾವ್ರ ಹೇಳಿ. ನಾವವು ನಮ್ಮ ಮೂರಸರು ಹೇಳ್ತೇವಿ.
ನಾ ಪಣತ ತಿರತ್ತ.
ಆಯ್ತು ಬಿಡಿ ಹೇಳ್ರಿ.
ಹ್ಮ್ ಹ್ಮ್ ಏನ್ ಮಾಡ್ತಾರ ನಿನ್ ಗಂಡ.
ನಿಮ್ ಯೆಜ್ಮಾನ್ರ.
ಹ್ಮ
ನಿಮ್ ಯೆಜ್ಮಾನರ.
ಹಲೋ.
ನಮ್ ಯೆಜ್ಮಾನರ.
ಹ್ಮ್ ಯಾಕ ಕೂತ್ಬಳಕತದ. ಹೇಳಾವಲ್ರಿ ಅಲ್ಲ.
ನಮ್ ಯೆಜ್ಮಾನ್ರ ಮನೇಲಿ ಇರ್ತಾರೆ ಹೊಲ ಹೊಲ ನೋಡ್ಕೋತಾರೆ.
ಹ್ಮ್
ಹಾ ನಿಮ್ಮ ಮಗ ಏನ್ ಮಾಡೋದು.
ನಮ್ ಮಗ ನೌಕರಿ ಮಾಡ್ತಾನ ಮುಂದ ಇನ ಸಾಲಿ ಹಓದಕತನಾ.
ಯಾವ ನೌಕರಿ ಮಾಡ್ತಾನೆ.
ಯಾವದಾನ ಒಂದು ತಗೋತಾನ.
ಏನ್ ಓದ್ತಾ ಇದ್ದಾನೆ ಇವಾಗ. ಹ
ಇವಾಗ್ ಡಿಗ್ರಿ ಮುಗಿತಿ ಈ ಮಂತ್ ಹೇಳ್ದನ.
ಹೌದಾ ಡಿಗ್ರಿಯಲ್ಲಿ ಯಾವ್ದದು ಬಿ ಎ ನಾ ಬಿ ಎಸ್ ಎ ನಾ.
ಬಿ ಎಸ್ ನಾ.
ಏನಾ.
ಹ್ಮ್ ನೀವೇನ್ ಕಲ್ತ್ರಿ ಸಾಲಿ.
ನಾವ ನಾವ ಬಿ ಎಸ್ ಸಿ ಮುಗ್ದಿದೆ ಡಿಗ್ರಿ.
ಹ್ಮ್ ಹ್ಮ್ ಹೌದ ಚಲೋ ತಗೊಂಡ್ರಿ ಮಾರ್ಕ್ಸ್ನ್ ಮಾರ್ಕ್ಸ್ನ್ ಮರಕಾಸ.
ಮಾರ್ಕಸು.
ಮಾರ್ಕಸು ಎಲ್ಲ ಟೆಂತ್ ಪಿ ಯು ಸಿ ಪ ಡಿಗ್ರಿ ಎಲ್ಲ ನೈನ್ಟಿ ಮೇಲೆ ಹ್ಮ್ ಹ್ಮ್ ಏನ್ ತಗೋಕ್ ಹತ್ರಿ ಮತ್ ನೌಕರಿ.
ಹಾ
ನೀವೇನ್ ತೋಬಬೇಕಕ್ತ್ತ ಮಾಡ್ರಿ ನೌಕ್ರರಿ.
ನಾವು
ನಾವು ಮುಂದೆ ಸುಪ್ರವೈಸರ್ ಆಗಬೇಕು. ಹ್ಮ್ ಸೂಪರ್ವೈಜರ್. ಜೋರ್ ಬಿಡ್ರಿ ನಿಮ್ಮದು.
ನಿಮ್ದು ಜೋರ ಇಲ್
ಇಲ್ವಾ ಹ್ಮ್ ನಮ್ದಿನ ಮಂದ ಜೋರು ನಂಬದುನು.
ಹ್ಮ್
ಹ್ಮ್
ಮಗನ್ಿಗೆ ಯಾವಾಗ ಮದ್ೆ ಮಾಡೋದು.
ಇನ್ನೊಂದು ಎರಡು ವರ್ಷ.
ಹೌದು.
ಹ್ಮ್-
ಸೋಸಿ ಬರ್ತಾಳೆ ರೊಟ್ಟಿ ಎಲ್ಲ ಮಾಡ್ಕೊಡ್ತಾಳೆ.
ಹ್ಮ್-
ಬಿಸಿ ಬಿಸಿ ರೊಟ್ಟಿಂಡು ಮನೇಲಿ ಹಾಸಿಗೆ ಹಚ್ಕೊಂಡು ಮಕ್ಕಳಿ.
ಒ ನೀವು ಮಾಡ್ಕೊಡದಲ್ಲ ಒಂದೆ ಮತ್ತೆಮ ಹೋಗ. ಅದೇ ಅವರು ಹಸ್ಮ ಉಚ್ಕೊಂಡ್ ಮುಕ್ಕೊತಾರ ನೀವು ಹಸ್ ಉಸ್ಕ್ ಮುಕ್ಕೊಳಿ ಅವ್ರಿಗೆ ಮಾಡ್ಕಡ. ಹ್ಮ್ ಹ್ಮ್-
ನಿಮಗು ಮಾಡ್ಕ.
ಹ್ಮ್ ಹ್ಮ್-
ಹ್ಮ್-
ಹ್ಮ್-
ಹ್ಮ-
ಆರಾಮದಾರಲ್ಲ ಎಲ್ಲು ಮನ್ಯಾಗ.
ಹಾ ಎಲ್ಲರೂ ಆರಾಮಿದಿದ್ದಾರೆ ನಿಮ್ಮ್ ಮನಲಿ ಎಲ್ಲರೂ ಆರಾಮಿದಾರಾ.
ನಿಮ್ ಸಾನವ್ವ ಬಂದಳ ಏನು ಅಲ್ಲೇ ಗುಲ್ಬುರ್ಕ ಹೊದಕಿ.
ಹಾ ನಮ್ ಸಣ್ಣಮ್ ಇನ್ನುೂ ಬಂದಿಲ್ಲ ಅಲ್ಲೇ.
ಹ್ಮ್ ಹ್ಮ್-
ಇನ್ನುೂ ಬಂದಿಲ್ಲ.
ಬರ್ತಾಳಂತೇನು ಆ ಕಡೆ ಕಳಸ್ತ್ರಿ.
ಇಲ್ಲ ಬರ್ಬೋದು ಇನ್ನೂ ಇನ್ನೂ ಒಂದೆರಡು ತಿಂಗಂಗಳು ಇರ್ತಾರ ಅಂತ ಎಲ್ಲೇ ಊರಲ್ಲಿ ನಮ್ಮೂಊರಲ್ಲಿ.
ಹ್ಮ್ ಹ್ಮ್-
ಅಕಿನ ಮಗಳ ಹೆ ಸರ ಏನು.
ಯಾರ ಮಗಳ ಹೆಸರು.
ನಿಮ್ ಸಣ್ಣವಾನ ಮಗಳ ಹೆಸ್ರು.
ಹೆಸರು ಫಸ್ಟ್ನೇ ದಕ್ಕಂದು ಅರ್ಷಿತಾ ಇನ್ನೊಂದು ಎರಡನೇ ಎರಡನೇ ದಕ್ಕಿನ ಹೆಸರು. ಅ ನೆನಪ್ ಬರ್ತಿಲ್ಲ ನನಗೆ ಅಕಿನ ಹೆಸ್ರು. ಹ್ಮ ಹಾ ಅರಸಿತ ಅಂತೆ ಫಿರ್ಸ್ನೆ ಅವಳು.
ಹ್ಞ ಫಸ್ಟಕ್ಕಿ ಹರ್ಷಿತಾ.
ಹಾ ಚೆನ್ನಾಗಿದೆ ಎರಡ್ಡು ಬೆಳ ಬೆಳಗಾಗಿದೆ.
ಹ್ಮ್ ನೀವ ಎಂತದ್ ಅಡ್ಿತೀರೇನ.
ನನ್.
ಕರಂಡು ಯಾಕ್ ಹಾಡಿತೀರಿ. ಹ್ಮ್ ಹ್ಮ್ ಹ್ಮ್ ಹ್ಮ್್ಮ್್ಮ- ಒ ಕರನ್ ದುಡ್ದತ್ತತವೀ ನಿಮಗ್ ಚಿಂತೆ ಮಾಡ್ಬೇಡ್ರಿ ನೀವೇನ್.
ಹ್ಮ್ ಮತ್ತ ಬೆಳ್ಳಂದ್ರ. ಇತದನ ತಳ್ಳಂದ ಮೂಗ ನೆಟ್ಟನ ತಂದಿರಿ.
ಹ್ಮ್ ಎಂತ ಓಡ್ಲಿ ಹೆಂಗ ಐಲಿ.
ಎಂಗಾದ್ರ ಮಕ್ಕಳಾ.
ಹ್ಮ.
ಹ್ಮ.
ಊಟ ಆಯ್ತೇನ ಹಾ ಊಟ ಆಗ್ಯದಾವ ನಿಮ್ದು. ನೀ ಮಾತಾಡೋ ನನ್ ಕೇಳಲ್ ಯಾಕ. ಕೇಳಲ್ದ ಕೇಳಲ್ದ. ಹೌದ. ಅಕಿ ಕೇಳಲ್ಲ ನೋಡ ಕೇಳಲ್ದು. ಹಾ ಆಗೇದ ನಾವ್ ಮಾತಾಡುದ ನಿಮಗ ಕೇಳ್ತದನ. ನಮದ ಕೇಳಸ್ತದ. ಹೌದಾ. ಯಾಕಂಗ ಆಯ್ತು ಕಾಲ್ ಕಳ ಇದಾಯ್ತ ಏನು ಮತ್ತ ಕಾಲ ಕಟ್ಟಾಗಿಲ್ಲ ಆದ್ರ ಮಾತಾಡದ ಕೇಳಲ್ ನೋಡವ ಮೇಡಮ್. ಹ್ಮ. ಹಲೋ ಹಲೋ ಕೇಳಸತಿದೆನಾ ಹ್ಞೂ ಹ್ಞೂ ನಾ ಮಾತಾಡೋದ ಕೆಸ್ತದ ನಿಮಗ ಕೇಳಸ್ತದ